ಹಲೋ
ಹಲೋ
ಆರಾಮ
ಹಾ ನೀನು
ಹು ನಾನು ಆರಾಮಿದ್ದೀನಿ ಊಟ ಆಯ್ತಾ?
ಹ್ಮ್ ಆಯ್ತು ನಿಮ್ದು
ಹ್ಮ್ ನಮ್ದು ಇವತ್ತು ಹೋಳ್ಗೆ ಮಾಡ್ತಿದ್ದಾರೆ ಇವತ್ತು ನಮ್ಮ ವಸತಿ ನಿಲಯದಲ್ಲಿ ಐದ್ ಐದನೇ ಶುಕ್ರವಾರ ಎಲ್ಲ ಹೋಳ್ಗೆ ಮಾಡ್ತಾರೆ
ಹೌದಾ ವುಂ- ನಮ್ಮ ಹತ್ರನೂ ಚಪಾತಿ ಕೊಡ್ತಾರೆ ಇವತ್ತು
ಹೌದಾ
ಹುಂ ಅದೇ ಊಟ ಮಾಡ್ಬೇಕು
ಹೌದ ಚೆನ್ನಾಗಿರುತ್ತಾ
ಏನ್ ಎರಡೇ ಎರಡು ಕೊಡ್ತಾರೆ ಅದ ಜೊತೆ ಏನಾದ್ರು ಬೇಳೆ ಸಾಂಬಾರ್ ಮಾರ್ಡಿತಾರೆ
ವು
ಅದೇ ತಿನ್ಬೇಕು
ಹೌದಾ ಬೇರೆ ಈ ತರ ಹೋಳ್ಗೆ ಆತರ ಎಲ್ಲ ಏನು ಮಾಡಲ್ವಾ
ಎಲ್ಲ ಹೋಳಗೆ ಎಲ್ಲ ಮಾಡಲ್ಲ ನೋಡು ನಮಂ-ಒ- ಆ -ಇದ್ರಲ್ಲಿ
ಹೌದಾ ಪಾಯಸ ಆತರಾನೂ ಮಾಡಲ್ವಾ
ಅ -ಇಲ್ಲ ಪಾಯಸನ್ನೂ ಮಾಡಲ್ಲ ಏನ್ ಮಾಡಲ್ಲ ಮಾಡಿದ್ರು ಪಾಯಸ ಮಾಡ್ತಾರೆ ಯಪ್ಪಾ ನೀರು ಹಾಕಿ ತರದ್ರಲ್ಲಿ ಅಲ್ಲಿ
ಹೌದಾ
ಅದು ಕುಡಿಯಕು ಆಗಲ್ಲ ತಿನ್ನೋಕ್ಕು ಆಗಲ್ಲ ಆ ಥರ ಮಾಡಿಸ್ತಾರ್
ಹೌದಾ
ಹ್ಮ್
ಹ್ಮ್ ಹ್ಮ್ ಹ್ಮ್ ಅಲ್ಲಿ ಹಾ ನಮ್ ಬಳಿ ವಾರಕ್ಕೆ ಮೂರ್ ಸರಿ ಅಂತೂ ಮಾಡೇ ಮಾಡ್ತಾರೆ.
ಹೌದಾ ಯಾವ್ ದಿನ?
ರಾತ್ರಿ ಹೊತ್ ಮಾಡ್ತಾರೆ ಒಂದು ಗುರುವ ಮಂಗಳವಾರ ಮಾಡ್ತಾರೆ.
ಹ್ಮ್
ಒಂದು ಗುರುವಾರ ಮಾಡ್ತಾರೆ ಇನ್ನೊಂದು ಭಾನುವಾರ ದಿನ ಮಾಡ್ತಾರೆ.
ಹೌದು
ಈಗ ಕೆಲವೊಬ್ರು ಚಿಕನ್ ಎಲ್ಲಾ ತಿನ್ನಲ್ಲ ಅಲ್ಲ ಅವರು
ಹ್ಮ್
ಹಾಗಾ ಅವ್ರಿಗೆ ಸಿಹಿ ತಿಂಡಿ ಮಾಡ್ತಾರೆ ಅವ್ರಿಗೆ ಅವತ್ತು ಪಾಯ್ಸ ಆತರ ಏನಾದ್ರು.
ಹೌದು ಏನೇನ್ ಊಟ ಕೊಡ್ತಾರೆ ನಿಮ್ಗೆ ಅವ್ರು
ಹ್ಮ್ ನಮ್ ಹತ್ರ ದಿನ ಏನ್ ಕೊಡ್ತಾರಂದ್ರೆ ಆ ಪಲಾವ್ ಮಾಡ್ತಾರೆ.
ಹ್ಮ್ ಮತ್ತೆ
ತಾರೆ ಅಲ್ಲ್ ದಿನ ಬೆಳ್ ನಿಮ್ಮ್ ತಿಂಡಿಯತ್ತೋಂತ್ತು ಅ- ಮತ್ತೇ ಹೇಳ್ ಎಲ್ಲಿ ಮಾಡ್ತಾರೆ ಮತ್ತೆ ದೋಸೆ ಮಾಡ್ತ ಸರೇ
ಹ್ಮ್ ಮತ್ತೆ
ಮತ್ತೇನಲ್ಲ ಮಧ್ಯಾಹ್ನ ಅದೇ ಮುದ್ದೆ ಇರುತ್ತೆ ಒನ್ಸುಂಸು ಒಂನ್ ಒಂದ ದಿನ ಮಾಡ್ತಾರೆ ಮುದ್ದೆ ಒಂದ್ ದಿನ ಮಾಡಲ್ಲ ಅದೇ ಅನ್ನ ಇರುತ್ತೆ ಸಾಂಬಾರಟುತ್ತ
ಹೌದಾ ಚೆನ್ನಾಗಿರುತ್ತಾ
ಹು-ತಿನ್ಬಹುದು ಅಂಗೆ ಇರುತ್ತೆ ಮಾಡಕ್ಕ್ ಬರಲ್ಲ ಅಷ್ಟ್ ೊಂದು ಚೆನ್ನಾಗಿ ಹ್ಮ್ ಸುಮ್ನೆ ತಿನ್ಬೇಕಲ್ಲ ಅಂತ ತಿಂತೀವಿ ಇೀವಲಾ ಇಲ್ಲಿ
ಹೌದಾ
ಹಾ
ಓಂ- ನಿಮ್ಮೂರಲ್ಲೆಲ್ಲಾ ಜಾತ್ರೆ ಆತರ ಏನಾದ್ರು ಮಾಡ್ತಾರ
ಹ್ಮ್ ಜಾತ್ರೆ ಮಾಡ್ತಾರೆ ಚೆನ್ನಾಗೆ ಮಾಡ್ತಾರೆ
ಹೌದಾ ಎಷ್ಟ ದಿನ ಮಾಡ್ತೀರಾ
ಆ ಆ- ಮಾರ್ಚ್ ಒಂದು ಐದಾರು ದಿನ
ಹೌದಾ ಅಷ್ಟೊಂದ ದಿನ ಎಲ್ಲ ಮಾಡ್ತ್ ತಿಿರಂಗ
ಊ- ಮಾಡ್ತೀ ಚೆನ್ನಾಗಿರುತ್ತೆ ಪಲ್ಲಕ್ಕೆ ಎಲ್ಲಾ ತಗೊಂಡ್ ಹೋಗ್ತಾರಲ್ಲ ನಮ್ಮ ತಂದೆವರೇ ಒಯ್ಯೋದು ಹೂಂ
ಹೌದಾ
ಆ
ಹ್ಮ
ಹಾಡ್ತಾರೆ ಒಂದ್ ದಿನ ಕುಸ್ತಿ ಇರುತ್ತೆ ಒಂದಿನ ತ ಒಟ್ಲೆ ಎಲ್ಲಾ ಇರ್ತ ತಾವ ಅದ್ರಲ್ಲಿ ಆಟ ಆಡ್ತಾರೆ
ಹೌದಾ.
ಹಾ ಅ ದೇವ್ರು ಬಾಳ ಪವರ್ಫುಲ್ಲ
ಹೌದಾ.
ಹ್ಮ ಅಡಿಕೆ ಮಾಡ್ತ ಎರಡೆ ಎರಡು ಜಾಗ ಇರುತ್ತೆ ಒಂದು ಹದ್ನೇ ತ ಇರುತ್ತೆ
ಹಂಗ ಆತರ ಅಂದ್ರೆ ಏನು.
ಅದು ಬೆಂಕಿ ಮೇಲೆ ನ ಬೆಂಕಿ ಇರುತ್ತಲ್ಲಾ ಅದ್ರ ಮೇಲೆ ನಡತ ನಡ್ಕೊಂಡ ಹೋಗ್ಬಿಡ್ತಾರೆ
ಹೌದಾ ಮತ್ತೆ ಅವ್ರಿಗೆ ಕಾಲಿಗೆ ಏನು ಸುಡಲ್ವಾ.
ಎಲ್ಲ ಅದು ದೇವ್ರದ ಏನೋ ಅಂತೆ ಸುಟ ಸುಡಲ್ಲ ಅಂತೆ.
ಹ್ಮ್.
ಹ್ಮ
ಹೌದಾ
ಹ್ಮ್
ಹ್ಮ್ ಹ್ಮ್ ಮತ್ತೆ ಯಾವ್ತರ ಮಾಡ್ತಾರೆ ಇನ್ನು ನಾಕ್ ಅಂದ್ರೆ ಒಂದು ವಾರ ಮಾಡ್ತಾರೆ ಅಂತ ಹೇಳಿದ್ರಿ ನೀವು ನಾಕೈದ ದಿನ.
ಅಂದ್ರೆ ಮೊದ್ಲಿನ ದಿನ ಎಣ್ಣೆ ಅಶಣ ಇರುತ್ತ ಮತ್ತ ಅಂದ್ರೆ ಆ ದೇವರಿಗೆಲ್ಲಾ ಅರ್ಚಣೆ ಅವತ್ತು. ಅಂದ್ರೆ ಇದು ಆ ದಿನ ಅಂದ್ರೆ ಆ ದೇವರುದೆ ಅಲ್ಲ ನಮ್ದು. ಅವತ್ತು ಹಾ ದೇವ್ರರು ಮದ್ವೆ ಆಗಿದ್ದಿನ ಅಂತೆ
ಹೌದಾ.
ಅದಕ್ಕೆ ಅರ್ಶಣ ಎಲ್ಲ ಹಚ್ತಾರೆ ಐದ್ ದಿನ ಮಾಡ್ತಾರ ಅದ ಸಲಭಾಗಿನೇ.
ಹೌದಾ.
ಹಾ
ಹ್ಮ್ ಚೆನ್ನಾಗ್ ಮಾಡ್ತೀರಾ.
ಆಯೂದ ಅಂತಿನಲ್ಲಾ
ಹೌದು.
ಹ ಅಂದ್ರೆ ನಿಮ ದೇವ ನಮ ದೇವ್ರ ಗೊತ್ತಲ್ಲಾ
ಹೌದೌದು
ಆ ದೇವ್ರು ಅವತ್ತುೂ ಅಹ ಅವ್ರ ಗಂಡ ಸತ್ತಿದ್ದಿನ ಅಂತೆ ಅವರು ಮತ್ತೆ. ಸತಮೇಲ ಮತ್ತೆ ಇನ್ನೊಂದ ದಿನ ಹುಟ್ಟತಾರ ಅವರು ಅಂದ್ರೆ ಒಂದ ದಿನ ಮುಂಡೆ ಆಗ್ಬಿಟ್ಟು ನೆಕ್ಸ್ಟ್ ದಿನ ಮತ್ತೆ ಅವ್ರಿಗೆ ಮದ್ವಿ ಮಾಡೋ ದಿನ ಅಂತ ಇರುತ್ತೆ
ಓ ಮುಕ್ ಮುಕ್ತ ಮುತ್ತೈದೆ ಮಾಡಿಸತಾರ.
ಹಾ ಮ. ಮುತ್ತೈದೇ ದಿನ ಅಂತ ಅವಾಗ ಆಚರಿಸ್ತಾರ ಅದನ್ನ
ಹೌದಾ
ಹ ಅವತ್ತು ಇವರು ಮಂಗಳ ಮುುಖಿಯರು ಇರ್ತಾರಲ್ಲ
ಹೌದು
ಅವ್ರಲ್ಲಾ ಬೆಳೆ ಅವೆಲ್ಲಾ ಒಡತಾರೆ ಅವತ್ತು ಯಾಕಂದ್ರೆ ಹಾ ಹ ಎಲ್ಲಮ್ಮ ದೇವ್ರು ಇದು ಆಗಿದ್ದಿನ ಅಲ್ಲ
ಹೌದೌದು
ಹಾ ಮುಂಡೆ ಆಗಿದ್ದ ದಿನ ಅಂದ್ರೆ ಅವ್ರ ಎಲ್ಲಾ ಮಂಗಳ ಮುಖ್ಯರೆ ಎಲ್ಲ ಆ ದೇವ್ರ ಭಕ್ತ್ ಇರ್ತಾರಲ್ಲಾ. ಅದಕ್ಕೆ ಅವರು. ತಾಳಿ ಅದು ಕೈಯಲ್ಲಿ ಕಟ್ಕೊಂಡಿರೋ ಬಳೆ ಗಿಳೆ ಎಲ್ಲ ಒಡೆದಾಕ್ ಬಿಡ್ತಾರೆ
ಹೌದಾ
ಹ್ಮ.
ಹಓ ಹೋ ಈ ತರ ಎಲ್ಲಾ ಮಾಡ್ತೀರಾಬ್ ಬನ
ಹ್ಮ್ ಅವತ್ ಅವ್ರ ಮುಂಡೆ ಹಾಕ್ಬಿಟ್ಟು ನೆಕ್ಸ್ಟ್ ದಿನ ಮತ್ತೆ ಎಲ್ಲಾ ಹಾಕೊಂಡು ಮತ್ತೆ ಮುತ್ತೈದೆ
ಹೌದಾ ಚೆನ್ನಾಗ್ ಮಾಡ್ತಾರೆ. ಮತ್ತೆ ಬೇರೆ ಹಬ್ಬ ಏನಾದ್ರು ಮಾಡ್ತೀರಾ ಅಂದ್ರೆ ಈಗ ಇ ನಾಗರ ಪಂಚಮಿಯಲ್ಲಿ ಆತರ ನಾಗರ ಪಂಚಮಿಯಲ್ಲೆಲ್ಲಾ ಏನ್ ಮಾಡ್ತೀರಾ ನೀವು ಅಡುಗೆ ಎಲ್ಲ?
ನಾಗರ ಪಂಚಮಿಯಲ್ಲಿ ಗೊತ್ತಿಲ್ಲ ದೀಪಾವಳಿನಲ್ಲೆಲ್ಲಾ ಕಾರ್ತಿಕ ಯಾಗೆಲ್ಲ ಮಾಡ್ತಾರೆ ನೋಡಿ.
ಹೌದಾ
ಹಾ
ನಾವು ನಾಗರ ಪಂಚಮಿಯಲ್ಲಿ ಚೆನ್ನಾಗ್ ಮಾಡ್ತೀವಿ.
ಹೌದಾ ನಾಗರ ಪಂಚಮಿ ಅನ್ ಅಂದ್ರೆ ಅದೇ ಜೋಕಾ
ಹೌದು ಹೌದೌದೌದು ಅಂದ್ರೆ ಹಾಲ್ಗೆ ಅದು ಇದು ಹಾವ್ಗೆ ಹಾಲ್ ಹಾಕ್ತಾರಲ್ಲ.
ಹಾ ಹಾ
ಹಾ ಹ ಅದು ಅದು ಹಬ್ಬ ಮಾಡ್ತೀವಿ ನಾವು
ಹ್ಮ
ಹಬ್ಬತ್ ತುಂಬಾ ಚೆನ್ನಾಗ್ ಮಾಡ್ತೀವಿ ನಾವು ಮೊದ್ಲೇ ದಿನ ನಾವು ಅಹ ಇದು ಮಾಡ್ತೀವಿ ಏನೋ ಸಿಹಿ ತಿಂಡಿ ಮಾಡ್ತೀವಿ ಏನಾದ್ರು
ಹ್ಮ್
ಇದು ಗೊತ್ತಾ ಗಾರ್ಗಿ ಹುಂಡಿ
ಹಾ ಗೊತ್ತು ಗೊತ್ತು
ಆಮೇಲೆ ಕರ್ಜಿಕಾಯಿ ಅವೆಲ್ಲಾ ಮಾಡ್ತೀವಿ.
ಹ್ಮ್ ಹ್ಮ್
ಈ ತರ ಮಾಡಿ ಆಮೇಲೆ ಜೋಕ ಅಲ್ಲಿ ಆಹ ಇದೇನು ಒಂದ ಒಂದೊತ್ತ ಇರ್ತೀವಿ ಆವತ್ತಿನ ದಿನ. ಹಾಲ್ ಹಾಕೋದಿನ. ಹಾಲ್ ಹಾಕ್ ಬಂದು ಆಮೇಲೆ ದೇವ್ರಿಗೆಲ್ಲ ನಮಸ್ಕಾರ ಮಾಡಿ ಆಮೇಲೆ ಊಟ ಮಾಡ್ತೀವಿ ನಾವು
ಹೌದಾ.
ಹೌದು ಆಮೇಲೆ ಊಟ ತತ ಎಲ್ಲ ಮಾಡಿ ಎಲ್ಲರೂ ಜೊಕಾಲಾಡಕ್ ಹೋಗ್ತೀವಿ
ಹ್ಮ್ ಹ್ಮ್.
ಅಲ್ಲೇ ಒಂದ್ ಮರ ಇದೆ ದೊಡ್ಡದು ಹುಣಸೆ ಮರ
ಹಾ
ಅಲ್ಲಿ ಹೋಗಿ ಎಲ್ಲರೂ ಜೋಕಾಲ ಎಲ್ಲಾ ಆಡಿ ಬರ್ತೀವಿ
ಹೌದಾ
ಹ್ಮ್ ಆದ್ರೆ ಅದ ಹಬ್ಬದಲ್ಲಿ ಜೋಕಾಲಿ ಆಡೋದೆೇ ವಿಶೇಷ ನಮಗೆ ತುಂಬಾ
ಹಾ ನಾಗರ ಪಂಚಮಿ ಅಂದ್ರೆ ಜೋಕಖಾಲಿ ಆಡ್ತಾರಲ್ಲ ಅವತ್ ಹಾ ಅದವಿ ರೇ ವುದೇ ಅಖಿಲ ಬಾದ್
ಹೌದದು ಅದುೇ ಹೆಣ್ಮಕ್ಳ ಹಬ್ಬಾ ಅಲ್ವಾ
ಹಾ
ಅವತ್ತು ತುಂಬಾ ಚೆನ್ನಾಗಿ ಎಲ್ಲರೂ ಮೋಸ ಬಟ್ಟೆ ಎಲ್ಲಾ ಹಾಕೊಂಡು ಜೋಕಾಲಿ ಎಲ್ಲ ಚೆನ್ನಾಗ್ ಆಡ್ತೀವಿ ನಮ್ಗೆ ಗೆಳತಿಯರು ನಾವೆಲ್ಲ
ಹೌದು
ಹ್ಮ್ ಮತ್ತೆ ಇನ್ನು ಇನ್ನೊಂದು್ ಹಬ್ಬ ಮಾಡ್ತೀವಿ ನಾವು ಅಹ್ ಯಾವ್ದಂತಂದ್ರೆ ಯುಗಾದಿ ಹಬ್ಬದಲ್ಲಿ
ಅ-
ಅಂದ್ರೆ ಈಗ ಆಯುಧಗಳು ಇರ್ತಾವಲ್ಲ ಅಂದ್ರೆ ಕುಡಗಲು ಮಚ್ಚು ಚೂರು ಈ ಅವೆಲ್ಲಾ ಇರುತ್ತಲ್ಲಾ
ಆಯ್ಿತ
ಹೌದು ಅದು ಪೂಜೆ ಎಲ್ಲ ಮಾಡ್ತೀವಿ
ಹ್ಮ ಹ ಹ್ಮ್ ಹ್ಮ್.
ಮತ್ತೆ ಅದು ಅದ್ರದ್ದು ನೆಕ್ತ ಅಹ ಮುಂದಿನ ದಿನದಲ್ಲಿ ಅಹ ಇದು ಏನ್ ಮಾಡ್ತೀವಿ ಅಂತಂದ್ರೆ ಎಳ್ಳು ಬೆಲ್ಲ ಅಂತ ಮಾಡ್ತೀವಿ
ಹಾ ಹಾ ಹೇಳುವದೆಲ್ಲ
ಹೌದು ಎಳ್ಳು ಬೆಲ್ಲ ಅಂತ ಮಾಡಿ ಎಲ್ರಿಗೂ ಅ ಎಲ್ಲರಿಗೂ ಕೊಡ್ತೀವಿ ನಾವು ಎಳ್ಳು ಬೆಲ್ಲ ತಿಂದು ಓ- ಒಳ್ಳೇದ್ ಮಾತಾಡು ಕಷ್ಟ ಸುಖ ಏನೇ -ಓ- ಬಂದ್ರು ಅ ಎದುರಿಸು ಅಂತ ಎಲ್ಲಾ ಹೇಳಿ ಅವ್ರಿಗೆ ಕೊಟ್ಟು ಅ ವಿಷ್ ಏನು ಅವ್ರಿಗೆ ಹೇಳ್ತೀವಿ ಅವ್ರರಿಗೆ
ಯಾರಿಗೆ.
ಅಂದ್ರೆ ಇವಾಗ ನಮ್ ಗೆಳತಿಯರ್ ಆಗಿರ್ಬೋದು ನಮ್ ಸೋದರ ಆಗಿರ್ಬೋದು ಅವ್ರಿಗೆಲ್ಲ
ಹೌದಾ ಅ-
ಹೌದು ಆಮೇಲೆ ಅದ್ರದ್ದು ತಿರ್ಗಾ ಇನ್ನೊಂದ ದಿನ ಇರುತ್ತಲ್ಲಾ
ಹು.
ಆವತ್ತಿನ ದಿನ ನಾವು ಚಂದ್ರನ್ ನೋಡ್ತೀವಿ
ಯಾಕೆ ಅವತ್ ಅಷ್ಟೇ ಕಾಣತಾನ
ಆಲ್ಲ ಅಂದ್ರೆ ದಿನಾನೂ ಚಂದ್ರ ಪೂರ್ತಿಯಗ ಬರ್ತಾನೆ
ಓ ಹುಣ್ಣಿಮೆ ಇರುತ್ ಅವತ್ತು.
ಇ ಅರ್ಧ ಚಂದ್ರ ಇರ್ತಾನೆ
ಓ ಹೌದು
ಹಾ ಅರ್ಧ ರ್ ಚಂದ್ರ ಅಂದ್ರೆ ತುಂಬಾ ಅರ್ಧ ಚಂದ್ರನನೇ ಬಂದಿರಲ್ಲ ಲೈಕ್ ಅದು ಒಂದು ಒಂದ್ ಸ್ವಲ್ಪ ಅಷ್ಟೇ ಕಾಣ್ತಿರುತ್ತೆ ಅವತ್ತಿನಿನ ತುಂಬಾ ಕಷ್ಟ ಪಡ್ತಿರ್ತೀವಿ ನಾವವು ಅದನ್ನ ನೋಡಕ್ಕೆ
ಹೌದಾ
ಹೌದು ಅವತ್ತಿನ ದಿನ ಅದನ್ನ ನೋಡಿ ಯ ಅದಕ್ ಅ ಚಂದ ಚಂದ ಚಂದಪ್ಪಗೆಲ್ಲಾ ಪೂಜೆ ಎಲ್ಲಾ ಮಾಡಿ ದೊಡ್ಡವ್ರಿಗೆಲ್ಲಾ ಕಾಲಿಗ್ ಬೀಳ್ತೀವಿ ಅವತ್ತು ನಾವು
ಹ ನಾವೂನು ಅದೇ ಮಾಡ್ತೀವಿ ನೋಡು ಎಲ್ರದ್ದು ಕಾಲ್ ಬೆೀಳ್ತೀವಿ
ಹೌದ್ದಾ
ಹಾ ಅವತ್ತು ಒನ್ ಅವಾಗ ಈಗ ನಮ್ದು ಹಿಂದೆ.
ಹೌದು
ಪದೆನಾ. ನಮ್ ಚೆಕಪ್. ಅಪ್ಪ ಅಪ್ಪನ ಜೊತೆ ಜಗಳ ಆಡಿದ್ರಾ
ಹೌದಾ
ಹಾ ಬಹಳ ದೊಡ್ದಾಗ್ ಜಗಳ ಆಗಿತ್ತದು
ಹೌದಾ
ಹಾ ಮತ್ತೆ ಮುಂದಿನ ವರ್ಷ ಅದೇ ಇದ್ರಲ್ಲಿ ಅದೇ ಸಮಯದಾಗ
ಹಾ
ಅವ್ರ ಅಪ್ಪಂದು ಕಾಲ್ ಬಿದ್ಬಿಟ್ಟು ಬಾಳ್ ಅಳ್ತಿದ್ರು.
ಹೌದಾ ಅಂದ್ರೆ ಅವ್ರ ಏನಾದ್ರು ಹೌದೌದು ಆತರ ಏನಾದ್ರು ಅನ್ಸ್ ಇರುತ್ತೆ ಅವರಿಗೆ ಅವಾಗ ಅವ್ರು ಬಂದು ಆಥರ ಕೇಳ್ಕೊಂಡಿದ್ದಾರೆ ಅನ್ಸುತ್ತೆ.
ಹೌದು ಅ
ಹ್ಮ್ ಒಳ್ಳೋರ್ಗೆ ಒಳ್ಳೇದೇ ಆಗುತ್ತೆ.
ಹ್ಮ್ ಆಗುತ್ತೆ
ಹ್ಮ್ ಮತ್ತೇನ್ ಸಮಾಚಾರ.
ಮತ್ತೆ ಏನಿಲ್ಲ ನೋಡು ನೀವೇ ಹೇಳ್ಬೆಕ್ಕೆಲ್ಲ.
ಹೌದಾ
ಹೌದು
ಹ್ಮ್ ಆತರ ಎಲ್ಲಾ ನಾವು ದೊಡ್ಡವ್ರತ್ರ ಎಲ್ಲಾ ಕಾಲಗ್ ಬಿದ್ದು ಅವ್ರತ್ರ ಆಶೀರ್ವಾದ ಎಲ್ಲಾ ತಗೋತೀವಿ.
ಹೌದಾ ಸರಿ ಸರಿ
ಸ್ನೇಹಿತರಿಗೆಲ್ಲ ಆ ವಿ ಇದು ವಿಶ್ ಮಾಡ್ತೀವಿ ಕೈಯಿಂದ ಕೈ ಕೊಟ್ಟು.
ಸರಿ ತಗೋ ಮತ್ತೆ ಮಾಡ್ತೀನಿ ನಾನು ಊಟ ಮಾಡಕ್ ಹೋಗ್ಬೇಕು.
ಹ ಸರಿ ಆಯ್ತು ಮಾಡ್ತೀನಿ ಮತ್ತೆ ನಾನು
ಹ
ಹ್ಮ್